ಹ
ಹಾ
ಹ ಸಮತ ಬರ್ಡೇ ಮಾಡಕಾವ ಕೆಳಸಿದ ಗೋಡೆ ಮರಕ್ಕೆ ಮೂರುಸ ಇದಾಗ್ಬಿಟ್ಟಿದೆ ಅದ ನೀವು
ಹಲೋ
ಬಡ ಮಾಡಡಕ್ಕೆ ಮೂರಸ ಬಿಜಯಗಡಿನಾನ
ಅಳೇ ಮರ ಏ ಮಾಡಕಲ್ಲ
ಅಡಿಮಯಾ
ಮದೇ ಮ ಮಾತ
ಹ್ಮ್ ಊಟ
ಊಟ ಈಗ ಆಯ್ತು ಸ್ವಲ್ಪ ಜೋಡಸ್ತಿದ್ನಾ
ಹ್ಮ
ಕತ ತ ಒ
ಮತ್ತೆ ಬರೋದು ಇ ಕಡ
ಎಲ್ಲಿ ಮೈಸೂರ್ ಕಡೆನಾ ಬೆಂಗ್ಗಳೂರ್ ಕಡೆನಾ
ಹ್ಮ್
ಮಲಿ ನೀನ್ ತಿಳ ಹದ್ಿನೈದರ ಮೇಲೆ ಅನ್ಸುತ್ತ
ಬಗ್ ಸಿಹ ನೈರ ತಾರೀಖ
ಹ್ಮ್
ಅಂದ ಟೈ ಮಾಡ ಅಲ್ಲೇ
ಏನ ನ ಮಾವ ಇಲ್ಲಲ್ಲಕ್ಕೆಂದಿಲ್ಲ ಅವ್ರಗ ಇಿಲ್ಲ ಎಷ್ಟು
ಹ್ಮ ರೂಮ್ಲ್ ಯಾರಾರೆ ಈಗ ಇಲ್ಲಿ
ಈಗಿಲ್ಲ ಅದೇ ಒಂದೀಗ ಇದು ರೂಮ್ ಚೇಂಜ್ ಮಾಡ ಅಂತವಿ ಪ್ಲಾನ್ ಮಾಡ್ತಾ ಇದ್ವಿ ತಿಂಗಳ ಎಷ್ಟ ತಿಂಗಳ ಸ್ವಲ್ಪ ಇೋ ಡೌಟು ಅದಕ್ಕೆ ಬೇರೆ ಕಡೆ ರೂಮ್ ಮಾಡೋಣ ಅಂತ
ಹ್ಮ್ ಎಲ್ಲ ಎಲ್ಲಲ್ಲ ಆಳ್ ಬಾಗಲ
ಸಾಾಲ್ ಬಾಗಲ್ಲ ಆಗ್ಲಿ ನೋಡ್ಬೇಕ ಇನ್ನು ಬಂದ್ರೆ ನೆಕ್ಸ್ಟ್ ಬಂದ್ರ ಉುಡ್ಕಕ ನೋಡಾನ್ ನೋಡ್ಬೇಕು ಎಲ್ಲಿ ಏನು ಅಂತ ಇಲ್ಲಾಂದ್ರೆ
ಹಜೆನಾಗ ಸರ್ ಾನ
ಹ ಅಂಪಿ ಹಂಪಿ ನಗರ ಹ ಹಂಪಿ ನಗರ ಅದು ಆ ಸೆಡ
ಹ
ಹಾ
ಹ ನಮ್ದು ಇಲ್ಲ ನಮ್್ದು ಹತ್ರ ಇಲ್ಲ ಹತ್ರ ನಮ್ಗೆ ಅ
ಅದ್ರ ನಿಮ್ಮ ಆಂಟಿವ ಹತ್ರ ಆಗತ್ತೆ ನಿಮ್ ನೀವ ಇರೋ ಜಾಗ ಹತ್ರ ಆಗತ್ತೆ
ಮಾರಂಟಿ ಮೂರ ಹತ್ರಂದವು
ಹಾ ನಿ್ ಮಂಟ ಅಂತ ತಂಪಿ ನಗರ ಸೈಡ್ ಅಂತ ಎಟ್ಟ ನೋಡ್ಬೇಕುತ ಹ
ಕಡ ಕಮ್ಮಿ ಸಿಗೊತ್ತೇಿ
ಹಾ ಅದೇ ಅ ಆಚೆಡ್ ಹೋಗಂತಂತ ಅದಕ್ಕೆ ಈ ತಿಂಗ್ಸ್ ಕಟ್ಟಂಗ ಆಗುತ್ತೆ ಅದಕ್ಕೆ ಬಂದ ಗಡ ನ್ಣ ಸದ್ಯಕ್ಕೆ ಫ್ರೆಂಡ್ ಇದಾನೊಬ್ಬ ಹೌಲ್ಲ ಅವರುಮ್ಗೋನಾ ಸದ್ ಲಗೇಜ್ ಶಿಫ್ಟ್ ಮಾಡಿರೋಣ ಬಕ್ಮತ್ ತಿಂಗಳುಳ ಹೆಚ್ ಕಿ ಆಗೋುದಂತ ನಾನ ಪ್ಲಾನ್ ಮಾಡ್ತನಿ ನಿನ್ನೆ ಫೋನ್ ಮಾಡ್ಬೇಕ
ಮಾಡ್ ಒ ಸಿಂಗರ್ ಎಂಟ
ಸು್ನೆ ಅದೇ ಆೆ ಹನ ಸಾವರ್ಗ ಇದರು ಇಲ್ಲ ಅ ಸನರ್ ಹತ್ತತ್ರ ಹದಿನ ದಿನ ಇಲ್ಲಿದೀವಿ ಹದನೇ ಸಜೆದಿನೇ್ ಸರ್ ಕೊಡ್ಬೇಕ ಅ ಸು್ ಸು್ನ ಹ ಅದಕ್ಕೆ ಬೇಜಾರ ಅವನಗೆ
ಹ್ಮ್
್ರ್ ಲೆಕ್ಕಚಾರ ಹಾಕಣ ಹೋಗಬ ತಿನ್ಸ ಸುಮ್ ಸುಮನೆ ಈ ರೂ್ ಪೂರ್ತಿಿದ ಯಾರಿಲ್ಲಾ ಏನರಲ್ಲಾ ಕಳಿರು ಮೋ ಸುಮ್ನೆ ಈಗ ನನಗೂ ಶಿಫ್ಟ್ ಇಲ್ಲಿ ಆಗ್ರಲ್ಲ ಇಲ್ಲಿ ಶುಫ್ಟ ಮಾಡ್ತಿರ್ಬೇಕು ಅ ಆಗ ಹ ಕೆಲ್ಸಗಳೆಲ್ಲ ಅಂತ ಹೇಳ್ತಿದ್ದ ಹನು
ಹ್ಮ ಪತ್ರತ್ತು ಕರ್ಮ ಹೋದ ಮಂಗ್ಳ ಇಲ್ಲಿಂದ ಹತ್ರ ಅ ಸೇಮ್ ದಸ ಆಯತದದು ಹಾಯ್
ಹ ಅಷ್ಟ ಅದೇ ಅವನು ನೆನ್ಪ್ಲ ನಂದ ಇಲ್ಲಿ ಅವ ಬಣ್ಣ ಇದ್ದಾನೆ ರವೀಣ ಅಂತ
ಹ್ಮ್
ಅವಣ ನಮ್ರಮ್ಮ ಪರಿಚಯ ಅವನನು ಬರ್ತಾನೆ ಸ್ವಪ್ಪಪ
ಹ್ಮ್
ಸದ್ಯಕ್ಕೆ ಒಂದು ಮೂವರು ಜನ ಸೇರಿ ಒ ಅವರು ಮೇ ಸದ್ಯ ಪೇಜಿ ಎಲ್ಲ ಶಿಫ್ಟ್ ಮಾಡದ ದು
ಚೆಕ್
ಆ ಆಮೇ್ ಬೇಕಾ ನೋಡ್ಕೊಂಡ್ರ ಆಯ್ತು ಅಂತೇ ಹೇಳ್ತಿದ್ದ ಕನ್ಫರ್ಮ್ ಗೊತ್ತಿಲ್ಲ ಕಣನ್ ಏನ್ ಮಾಡ್ತಾನ
ಆಮೇಲೆ ಇನ್ನೊಂದ ಮಾಡ್ಬಿಟ್ಟು ಆಮೇಲೆ ಇನ್ನೊಂದ್ ಅವ್ರರು ಸೇರಿರ್ ಕಸ್ಪಕಾದರ
ಹ ಅದ ನಾ ನಡತಯತೆಾ
ಹ್ಮ್ ಬ್ಯಾಕಾ
ಹನಗ ಇನ್ನಿಸತಂಗೆ
ಹ್ಮ್
ಅಲ್ಲ ಒಂಟನು ಹಾವು ಅಂತಲಂತ
ಅಲ್ಲಯ
ಹಾ
ಈಗ ಹುಡ್ಗೂರ್ ಬತಾರ ಅಂತಾನ
ಉಳರು ಬರ್ತಾರಂತಲ್ಲ ಹ ಸುಮ್ನೆ ಈಗ ಚಪಾತಿ ಅಡಗೆ ಮಾಡ್ಬೇಕಾದ್ರೆ ಸ್ಮೆಲ್ ಎಲ್ಲ ಮೇಲ್ ಹ ಹೋಗುತ್ತೆ ಹಂಗ ಹಿಂಗೆ ಧೂಳು ಆಗುತ್ತೆ ಅದು ಆಗದ ಇದಾಗದಿಂದ ಅನ್ಲಂತೆ ಒ ುಲೋ ಇದಾಗಿತ್ತು ಕ್ಲಾಸ್ ಆಯ್ತು ರೂಮ್ ಫಿನಿ್ಲ್ಲ ನೀವು ಹಂಗಂತಂದ್ರ ಅಂತ
ಹ್ಮ್
ಈ ನಾವ ಎಷ್ಟು ಇಟ್ಕೊಂಡೀವಿ ಇನ್ನೆಷ್ಟು ಕಲಮ ಇಟ್ಕೊಬೇಕು ಹಂಗಿ ಜಳ ಆಯತು
ಈ ಊಟಕ್ಕೆ ಮೇ ಗಾಯತ್ಲು ಹಸ ಅಷ್ಟು ನೀಟಾಗಿತ್ತು ಗಾಯತ್ಲು ಹೊಸ ಅಷ್ಟು ನೀಟಾಗಿತ್ತು ಎಷ್ಟು
ನೀಏನ್ ನೋಡಿದಮ ತೀರಾ ಒಂದ್ ಒಂದಕ್ ಮಟ್ಟಿಗೆ ಎಷ್ಟ ್ನ್ ಇಟ್ಕೊಂಡ್ವಿ ಮನೆೆಯ ಯಾತ್ರಾ ಇಟ್ಕೊಂಡಂತ ಆ ಟ್ರೈ ಮಾಡ್ತಿದೀವಿ ವಕೋಳಕ್ಕೆ ತಗೊಂಡಿದನ ಎಷ್ಟ ಪಿ ಎಷ್ಟ ಬಗ್ ಏನ್ ಬೇಕಲ್ಲ
ನಾ್ ತರಸ ಅಷ್ಟೊಂದು ನೀಟಾಗಿ ಇಟ್ಕೊಳ್ಳ್ದ ಎಷ್ಟು ಒಂದು
ಅದೇ ಅದೇ ಹೆಚ್ಚಾಗಿದೆ ಆದ್ರಮಂತ ಮಾತಾಡ್ತಾನಜ ಬ್ಬೇಕು ಅನ್ಸ್ಬಿಡೆ ಹ
ಪ್ಲಜ್
ಅಂದ್ರೆ ಚಪ್ಪಲ್ ಸ್ಮೆಲ್ ಆಗುತ್ತಲ್ಲಾ ಸ್ಮೆಲ್ ಹ್ಮೇಲ್ ಹೋಗ್ಯ ತಕ್ಷಣ ಅದ ಗಲಾಟೆ ಮಾಡ್ತಿ್ ಅಂತ ಏ ಹೇಳ್ತಿದ್ನಪ್ಪ
ಅದಲ್ಲನೆ ಅದೆಲ್ಲಯಾನ
ಮತ್ತ
ಹೋದ್ರೆ ತುಂಬಾ ಕಷ್ಟ ಹ ಕಟ ನ
ನೀ ಏನ್ ಇಲ್ಲಕ್ಕ ಯಾರೋ
ಗೌಡ ಹಜ
ಅಜ ಅಜಿತಾನ ಅಜಿತಾ ಮಾಡಿದನಪ್ಪ ಬಾ ಅಲ್ಲ ಏನು ಮಾಡ್ದ ಮಾಡ್ಬಿಟ್ಟು ಅವು ಮಾತಾಡ್ದ ನನಗ ಫೋನ್ ಬಂತ ಕಟ್ ಮಾಡ್ಕೊಂಡ ನಡಿ ಅಂದಾ? ಮತಡಿ ಮತಡಿ ಕಟ್ ಮಾಡವನೆ. ನಾ ಸಾಯ್ತೀನಿ ಬಡ್ಡೆದೆ ಸಾಯಿ ಬೇಕಂತ ಸುಮ್ಮ ಆದೇ, ಆವ ಟಾಪಿಕ್ ಹೇಳ್ತಿದ್ದ ಅದು ಇದು ಅಂತ? ಎಸ್ಟ್ ದಿನಾ ಕಟ್ ಮಾಡ್ತಾನ್ ಫೋನು ಹಿಡಕೊಂಡ ಜಜ್ಜ ಅವನ. ಹುಚ್ ಸುಮಗ ಹೋಳಿ ಫೋನ್ ಮಾಡಿದಾ ನಾನ ಬೆಂಗಗಳೂರು ಬಂದೇನಿ. ಅ ಮಹಿ ಫೋನ್ ಮಾಡಿದ್ದಾ ಕಣೋ ಹು ಬಂದಿನಿ.
ಹೂ
ಎಲ್ಲಿದ್ಯಾ ಅಂತಂದ ಈ ಊರ್ಲ್ಲ ಇದ್ಯಾ ಕಣೋ ಅಂತಂದೆ ಬೆಂಗಳೂರ ಬ ರಲ್ಲ ಅಂತಂದ ನಾವ್ ಇರ್ತಿವಿ ಅಪ್ಪಿ ಅಂದಾ ಇಲ್ಲಾ ಅಕ್ಕಾ ಸುಮ್ಮನೆ ವಸ ಬೇಜಾರಾಯ್ತು ನಾನು ಇವ್ರಲ್ಲ ಊಡ್ರಲ್ಲ ಟ್ರಿಪ್ ಹಾಕಂತ ಬಂದ್ವಿ ಈಗ ಹೊಡ್ ಗಂಟೆ ಬರ್ತ ಸಿಕ್ತೀನಿ ಅಂತಂದ ಇಲ್ಲ ಊಲ್ಲ ಇದೀನಿ ಮನೆ ಹತ್ರಾ ಇದಾರ ಹೌದಾ ಸರಿ ಹಾಗಂರ ಇನ್ನ ಹೊಡ್ತೀವಿ ಅದಕ ಕೇಳಕ್ ಫೋನ್ ಮಾಡ್ದೆ ನಾಯಕ್ ಎಲ್ಲಿ ಇದ್ಯಾಯಾ ಅಂತ ಹೋಗಿಲ್ಲ ಅಕಡೆ ನಾನು.
ಹೂ
ನಾನು ಹೋಗಬೇಕ್ ನಾಳೆ ಸ್ವಲ್ಪ ಮೈಸೂರ.
ನೋಡದ ನಿಮ್ಮ ಹುಡುಗಿನಾ ಫೋಟೋ ಕಳಸಿದ್ನ?
ಯಾರ ನಮ್ಮ ಹುಡಗಿಗ ಓದರೋದು ನೋಡ ಇದ ಏನಯತ ಗೊತ್ತ ಇರೋ
ಹಾ
ನನ್ನ ಪೋನ್ ಆ ಫೋಟೋ ಓಪನ್ ಮಾಡಕ ಹೋದ್ರೆ,
ಹಾ
ನಮ್ಮದ ಟೀಯನ್ ಇಂನ್ಚರ್ ಬಂದಬಿಟ್ಟ.
ಆ
ನಮ್ಮ ಟೀಯಲು,
ಆ
ಮುಂದ ಗಡೇ ಬಂದಬಿಟ್ಟ ಏನ್ ಹುಡಗಿಯರ ಜೂಮ್ ಹಾಕತಬಿಟ್ಟಿ ಅಂದ.
ಹಾ
ಹುಡುಗಿಗೆ, ಚಳಿಗಾಲ ಚೆನ್ನಾಗವ್ಳೆ ಚೆನ್ನಾಗವ್ಳೆ ಬಿಡು ಚಲೋ ಆಗ್ತಾರ ಅಂದ, ಪದ್ಮಾ ಹೊಡೆಯೋಕ ಹೋದೆ. ಆದರೆ ಒಂದ್ ಪ್ರಾಬ್ಲಮ್ ನೀರ ತಾನೆ ಒಟ್ಟ ತೋಳದರ ನೈಸಆಗಾ ಬೇಕ್. ಹಲೋ
ಮಲಕೊ ಚೆನ್ನಾಗ ಹೋದೇ ಕಣೋ.
ನಂಗೆ ದಪ್ಪ ಆಗಬೇಕಾ ಅಲ್ಲಾ ಸ್ವಲ್ಪ.
ಸ್ವಲ್ಪ ಆನೀ ಅನ್ನಿಸ್ತಲ್ಲ ಮುಗ್ದ ಪಿಂಪಲ್ಸ್ ಅದು ಇದು ಇದ್ದುವು ಸ್ವಲ್ಪ ಕ್ಲಿಯರ್ ಆಯತ್ ಫೇಸ್,
ಹು ಯಾವ್ದ ಫೇಸ್ ಕಿಟ್ ತೋಗೋಇದು ಆಪ್ ಗಿಪ್ ಯೂಸ್ ಮಾಡಿದ ಕಣೋ,
ಏನ ಗೋತ್ತಿಲಾ ಕಳಸಿ ಮೇಡಂ.
ನೋಡತಿನಿ ಬಿಡ್ ಅಂದಿಲ್ಲ ಅವಳ ಏನ್ ನೋಡದ ಸದ್ಯಕ್ಕ.
ಅಲ್ಲ ಒನ್ ವಿನ ಫೋಟೋನಾ? ಒನ್ ನೀ ಕಲ್ಸ್ಬೇಕು ಫೋಟೋ ಕಲ್ಸ್ಬೇಕಪ್ಪ ಅಂದೆ. ಓಟ ಕಲ್ಸ್ಬೇಕು ಒನ್ ಇವರ್ ಕಲ್ಸ್ಬೇಕಂತ?
ಕಳಸಲ ಕಣೋ ಅವಳಿಗೆ? ಪೋಟೊ ಪೋಟೊನ ಕಳಸು ಪೋಟೊನೇ ಕಳ್ಸು. ಆಗಲೇ ಜೂಮ ಹಾಕೋದ ಉಳದೇತಿ? ಮ ಮದ್ಮತ್ತ ನೋಡ್ಬೇಕ ಅವಸ್ತ ನ ಇಲ್ಲ ಮತ್ತ ಮೆಸೇಜ್ ಮಾಡ ರಿಪ್ೇ ಮಾಡ್ತಾರ ಇಲ್ಲ ಅಂತಾರ ಬಟ್ ಇನ್ಸ್ಟಾಗ್ರಾಮ್ ಯಂಗ ಸುಮ್ ಸು್ನೆ ಅನುಫಲೋ ಮಾಡದೆ ಗೊತ್ತಿಲ್ಲ ಅದೊಂದು ಇದ್ರಿಂದ ನಾನನ್ ಮೆಸೇಜ್ ಮಾಡಕಕ್ ಹೋಗಿಲ್ಲ ಅವತ್ತಿನ ಮತ್ತೆ ನಾನ ಅನುಕೂಲ ಮಾಡ್ದ ಹ್ಮ್ ನಾನು ಒ ಪೊಲ ಮಾಡ್ದ ಬಿೂಡ ಅದನ್ನ ನಾಳಿಗೆ ಒಂದ್ ದಿವಸ ಎಷ್ಟಕನಿಲ್ಲ ಅದ ನಾಳಗಂತ
ಇಲ್ಲ ಅದ್ತ್ ನಾನನ್ ಮೆಸೇ್ ಹಾಕಿದಿಲ್ಲ ಅಷ್ಟ ಅವಳಿಗೆ ಅವತ್ತನ್ ಮೆಸೇ್ ಹಾಕಿಲ್ಲ ನನ್ ರೆಸ್ಪಾನ್ಸ್ ಮಾಡಕ್ ಹೋಗಿಲ್ಲ ಹೆಂಗಿದಿನಿ ಏನಂತ
ಹ್ಮ್
ಬಹುಶಃ ಗೊತ್ತಿರತ್ತತ್ ನಾನೇ ಹಾಕಿದೂ ಮಲ್ಲೇಶು ಕಿರ್ ಅದು ತಿನೋದ ಎಲ್ಲಾ ಹಾಕಿದ್ನಲ್ಲ ಗೊತ್ತ ಇರತ್ತ ಜೊತೆಗ ಇರ್ತ ಇನೇನ್ ರೆಸ್ಪಾನ್ಸ್ ಬಂದಿಲ್ಲ ಅನ್ನ ಮಾಡ ಇನ್ನೊಂದ ಭಯ ಅಂದ್ರೆ ನೀನ್ೇಏನ್ ಮಾಡ್ತಿದ ಅನ್ ಕೇಳಿದ್ರ ನನಗ್ ಮಾತ್ ಬರಲ್ಲ ಆ
ಹ್ಮ್್ ಅವ ಗೊತ್ತಿಲ್ಲ ಹ್ಮ್
ಅವಳ ಏನ್ ಮಾಡ್ತಾಳು ಈಗ
ಎಮಟ ಒಯಟ ಮುಂಟ ಕೆಲ್ಸ ಸೇರ್ಕರಾ
ಹಾ
ಅದೇ ಮೈಸೂರುಲ್ಲ
ಹಾ
ಮತ್ತತ್ ಅದಾದ್ಮೇಲೆ ಯಾರಾದ್ರು ಬುಟ್ಬುಡಿ ಅಂತ ಹೇಳ್ದ್ ಅಂತಪ್ಪ
ಹಾ
ಹ್ಮ್ ನಂಗಕ ಬುಟ್ಟಿರೋ ಡೌಟು ಬಟ್ಟ ಟ್ಟೀ ಈ ತರ ಸೌಕ್ಯ ಎಲ್ಲ ಮಾಡ್ತರ್ಲಿಲ್ಲ ಅವ ಬಟ್ಟಿರಲ್ಲ ಕಂಟಿನ್ಯೂ ಮಾಡ್ತಿರ್ತಾನ
ಹಾ ಅಂತೆಯ
ಹ್ಮ್
ಯದೋ ಸೋನು ರಕ್ಷ ಕೊಲಬಟ್ಟೆ ಆಗಿದ್ದಂಗಿದ್ರ
ಹ್ಮ್ ನಾನ ಸ್ಾಪ ನೋಡದನಪ್ಪ ಒಂದ ಹತ್ತಿನ ನಿಂಚರಿ
ನಕ್ಲಿ ನಗೆ
ಹ್ಮ್
ಒಂದ್ ಐವತ್ತ ತರದು ನೋಡ್ತಾ ನೋಡ್ತಾ ಅಂದೆ ಎಲ್ಲ ಕೊಲರ್ ಬಿಟ್ಟ್ರ ವಿವ್ರಾನಗಷಲ್
ಪತ್ ಇವನಲ್ಲಿ ನಿಮ್ದಾಗಿದ್ರರಿ
ಹ್ಮ ಬಾಯ್ ಫ್ರಂಡ್ ಇದ್ದ
ಉಟ ನಿಮ್ದಾಗಿ ಇರ್ಲಿ
ಅವ್ರಿಗನ ನಮ್ದಗ ಇರ್ತದೆ ನೀ
ಹ್ಮ ಹ್ಮ್ ಹ್ಮ್ ಹೌದ ಮಾಡ್ದ ದಾಡಿ ಮತ್ತೆ
ಹ